ನಮಸ್ಕಾರ ರೀ ಏನ್ ಫೋನಿಲ್ಲಾ ಏನಿಲ್ಲಾ ಎಲ್ಲಿ ಹೋಗಿದ್ರಿ ಏನ್ ಆರಾಮಿಲ್ಲಾ ಏನಿಲ್ಲ.
ಏ ಇಲ್ರಿ ಅವು ಹೊಲ್ದಿ ಕೆಲ್ಸ ನಡ್ದಬಿಟ್ಟಾವ್ರಿ ಇವಾಗ
ಹೌದ್ರಿ, ಏನ್ರೀ ಮತ್ತೇನ್ ಸಮಾಚಾರ ಮೊನ್ನೇನೋ ಹಾ ಹಾಸ್ಪಿಟ್ಲ್ಗೆ ಹೋಗಿದ್ ಅಂತ ಕೇಳ್ಪಟ್ಟೆ ಏನ ಆರಾಮಿದ್ದಿಲ್ವ
ಏ ಹಾಸ್ಪಿಟ್ಲಿಗೂ ಎಪ್ಪೋ ಹೇಳ್ಬಾರ್ದ್ರಿ ಅಪ್ಪ ಸೊ ರೇ ಕಿಡ್ನಿಯಲ್ಲಿ ಆರ್ ಕಲ್ಲ ಇದೆ.
ಹಾ.
ಕಿಡ್ನಿಲ್ಲಿ ಆರ್ಕಲ್ಲಿದ್ದೆ ಹಾಸ್ಪಿಟಲ್ಕ್ ಹೋಗಿದ್ದೆ ರಾಯಚೂರಲ್ಲಿ.
ಹೌದಾ
ಬಲಗಡೆ ಮೂರು ಎಡಗಡೆ ಮೂರು.
ಹಾ.
ಹೋಗಿದ್ದೆ ಹಾಸ್ಪಿಟ್ಲ್ ಹೋಗಿದ್ದೆ ಅವರು ಏನಂದ್ರು ಆಪ್ರೇಷನ್ ಮಾಡನ್ ತಿಂದ ನಾನು ಆಪ್ರೇಷನ್ ಮಾಡಕೂ ಬರೋದಿಲ್ಲ ಮತ್ತೆ ಬ್ಲಾಸ್ಟ್ ಮಾಡಂತಿಂದೆ ಬ್ಲಾಸ್ಟ್ ಮಾಡಾಕೂ ಬರುದಿಲ್ಲಾ ನಾಕ್ ನಾಲ್ಕು ಎಮ್ಮೇಲ್ ಆವಂತ ಅಂದ್ರು.
ಬ್ಲಾಸ್ಟ್ ಅಂದ್ರೇನ್ರೀ ಅದು
ಬ್ಲಾಸ್ಟ್ ಅಂದ್ರೆ ಬ್ಲಾಸ್ಟ್ ಅಂದ್ರೆ ನಮ್ ಇದು ಏನಂದ್ರೆ ನಮ್ಮ ರು ರುಸಿಬನಾವಲ್ಲ
ಹ ಹಾ ರುಷಬ
ಹಾ ಅಲ್ಲಿಂದ ಒಂದ ಬಿಡ್ತಾರೆ ಪೈಪು.
ಹೋ ಅಲ್ಲಿ ಬಿಡ್ತಾರ ಮತ್ತೆ ಹೇಗೆ ಮತ್ ಮುಂದೆ
ಅಲ್ಲಿಂತೆ ಎಲ್ಲ ಅವರು
ಹ್ಮ
ಬ್ಲಾಸ್ಟ್ ಮಾಡಂದ ಅಲ್ಕನ ಆಪ್ರೇಷನ್ ಮಾಡಂತಂದ್ಯಾ ನಮ ತ್ರಾಸು ತೆಡೆದಾಗ್ವಲ್ದ ಲೇ ಡಾಕ್ಟರ್ ಅಂ ತಂದ್ಯಾ ಅ ಅವ್ರೇನಂದ್ರು ನೋಡು ಬಿಮ್ರಾಯವ್ರೆ ನಿಮ್ವು ಎಂಟ ಎಮ್ಮೇಲಿ ಒಂಬತ್ತ ಎಮ್ಮೇಲಿ ಇದ್ರೆ ಅಷ್ಟೇ ಬ್ಲಾಸ್ಟ್ ಮಾಡಕ್ ಬರುತ್ತೆ ಮತ್ತೆಲ್ಲ ಆಪರೇಷನ್ ಮಾಡಕ್ ಬರ್ತಂತಂದ್ರು. ಇದು ನಾಕ್ ಎಮ್ಮೇಲದು ಬ್ಲಾಸ್ ಷ್ಟ್ ಮಾಡಕ್ನು ಬರುದಿಲ್ಲ ಆಪ್ರೇಷನ್ ಮಾಡಕ್ನು ಬರುದಿಲ್ಲ ಅಂದ್ರು. ಸರ ಹಿಂಗಾದ್ರ ಹೆಂಗ್ರೀ ಬಾಳ ತ್ರಾಸ್ ಜಗ್ಗೆ ತ್ರಾಸ ಕೊಟ್ಟಿದ್ರೀ ಅಂತಂದ್ಯಾ
ಹ್ಮ.
ಇಲ್ಲ ಎಲ್ಲಾ ತ್ರಾಸ್ ಕೊಡ್ದೆ ಅದ್ರಲ್ಲಿ ಆರ್ ಏಳ್ಕು ಒಟ್ಟನಲ್ಲಿ ಏಳು ಕಿಡ್ನಿ ಸ್ಟೋನ್ ಒ ಕೊಲ್ಲಿದೆ ಒಂದು ಏನಂದ್ರ ಸ್ವಲ್ಪ ತಳ ತಳಗಡೆ ಬಂದು ಒಂದು
ಹಾ ಹಾ ಹೌದೌದು
ತಳಗಡೆ ಬಂದೆ ಅದು ತ್ರಾಸ್ ಜಾಸ್ತಿ ಕೊಡಕ್ ಕುಂತ ಈ ಕಿಡ್ನಿಯಲ್ಲಿ ಇರೋ ಕಲ್ಲುಗಳನ್ನು ಅಂದ್ರೆ ನೋವ್ ನೋವ್ ನೋವ ಮಾಡ್ತಾ ಇಲ್ಲ
ಹಾ.
ಒಂದು ಯ್ಯೂರಿನ ಯ್ಯೂರಿನಿಂದ ಒಂದು ಪಾಸಕ್ಕೆ ಬಂದಿದೆ ಅದು ಜಾಸ್ ತ್ರಾಸ ಕೊಡಂತದೆ
ಓ ಹೌದಾ ಮತ್ತೆ ಈಗ ಈಗ ಏನಪ್ಪ ಆರಾಮೈ್ತಾ ಇಲ್ಲ ಈಗ.
ಏ ಇವಾಗ ಅದು ಮೊನ್ನೆ ಇಂಜೆಕ್ಷನ್ ಗ್ಲುೂಕೋಸು ಅದು ಜಾಸ್ತಿ ಹೆಚ್ಚಿದ್ರು ನೀರ್ ಸೊಪ್ಪ್ ಕುಡ್ದೆ
ಹಾ.
ಕುಡ್ದ್ಯಾ ಅದು ಒಂದು ಪಾಸ್ ಆಗಿದೆ ಇವಾಗ ಆಲ್ರೆಡಿ ಅದು ಹತ್ರ ಬಂದಿತ್ತಲ್ಲ
ಹಾ ಹಾ ಹೌದೌದು
ಅ ಅದು ಈ ರಿಸರ್ಚ್ ನಿಂದ ಮೂಲಕ ಅದು ಒಂದು ಬಂದು ಬಂದೈತೆ. ಹೊರಗಡೆ ಹೊರಗಡೆ ಬಂದಿತ್ತೇನ್ ಆರ್ ಕಲ್ಲೇ
ಇನ್ನ ಆರ್ಕಲ್ಲ ಮತ್ತೆ ಅದಕ್ಕೆ ಏ ಮುಂದೆ ಚಿಕಿತ್ಸೆ ಏನಂತೆ.
ಚಿಕಿತ್ಸೆ ಏನಲ್ಲ ಸ ಸಲ್ಯರ ನೀನ್ ಏನಂದ್ರ ಡಾಕ್ಟ್ರ ಒಂದೇ ಹೇಳಿದ್ರು.
ಹಾ ಏನಂತ
ಇಲ್ಲ ಡೈಲಿ ಐದರಿಂದ ಆರ್ ಲೀಟರ್ ನೀರು ಕುಡಿ. ತಾನೆ ಸಲ್ಲಿಸ್
ಕರೆಕ್ಟ್ ಆಗಿ ಈಗ ಡಾಕ್ಟರೆ ಕರೆಕ್ಟ್ ಆಗಿ ಹೇಳ್ತಾರೆ ಯಾಕಂದ್ರೆ ಈಗ ಮಾನವನ್ದಲ್ಲಿ ಮಿನಿಮಮ್ ಒಂದ್ ದಿನಕ್ಕೆ ಮಾ ಮಾನವ ಎಷ್ಟು ಕುಡಿಬೇಕು ಅಂದ್ರ ಐದು ಲಿಸಿಂದ ಆರು ಲೀಟರ್ ಮಿ ನೀರು ಕುಡಿಲೇಬೇಕವ ದಿನದಲ್ಲಿ ದಿನನಿತ್ಯದಲ್
ಹೌದ
ಹಾ ಈಗ ನೀರ್ ನೀರು ಕುಡುದಿಲ್ಲ ಅಂದ್ರೆ ಒಳಗೆ ನೀರಿನ ಅಂಶನ ಇರಲ್ಲ ಅಲ್ಲಿ ಒಳಗೆ ಮುಂದೆ ಮನುಷ್ಯ ಅಂದ್ರ ಸ್ವಲ್ಪ ಚುರುಕ ಆಗಿರಲ್ಲ ನೀರ್ ಕುಡಿದ್ರೆ ನೀವು ಎಷ್ಟು ನೀರ್ ಕುಡತಿರಲ್ಲ ಅಷ್ಟೇ ಚುರುಕ ಆಗಿರು ತ್ತೆ ಬಟ್ ಬುದ್ಧಿನು ಸ್ವಲ್ಪ ಓಡ್ತದೆ ಬಾಳ ಅವಾಗ.
ಹೌದ್ರಿ ಸೌಲ್ಯರ ನೈಟ್ ತ್ರಾಸು ಸೌಲ್ಯರ ನೈಟ್ ರಾತ್ರಿ ತ್ತು ತ್ರಾಸು ಬೆಳಿಗ್ಗೆ ಹೊತ್ತು ತ್ರಾಸು ಒಂದ್ ಹದ್ನೈದು ದಿನ ಕೆಲ್ಸನೇ ಮಾಡಿಲ್ಲ ಸ್ ಯ ಕಡೆ ಹೋಗಿಲ್ಲ ಅದ್ರ ಸಲವಗ್ ನೀವ್ ಪಾಪ ಫೋನ್ ಹಚ್ಚಿದ್ರೇನ್ ಅವಾಗವಾಗ ಫೋನ್ ಬಿಸ್ ಮಾಡಿಲ್ಲ ನಾ ಮೆಸೇಸೆಂತಕ್ ಮಾಡಿಲ್ಲ.
ಹ್ಮ್ ಹ್ಮ್ ಹೌದೌದು ಇಲ್ಲ ಎಲ್ಲ ಈಗ ಆಕ್ಯಾ ಇಲ್ಲ ಆ ನಮನಿ ತ್ರಾಸ್ ಇದ್ದಾಗ್ ನೀ ಕೆಲ್ ಸ ಮಾಡ್ಲಕ್ ಹೋಗಬೇಡ್ರಿ ಈಗ ನೋಡ್ರಿ ಏನಾದ್ರು ಈ ರೀತಿ ತ್ರಾಸ ಇದ್ದಾಗ ಕೆಲ್ ಸ ಮಾಡ್ರಿ ಮತ್ ನಿಮ್ಗೆ ಆದು ಮುಂದೆ ಅಪಾಯ ಆಗುತ್ತೆ ನೀವ್ ಕೆಲ್ಸ ಮಾಡಿದ್ ಬಿಟ್ಟಿದ್ರೆ ಅದು ಆರಾಮ ಆಗತ್ತನ ಆಮೇಲೆ ಮುಂದ್ ತ್ತೆ ನೀವು ಕೆಲಸ ಮಾಡ್ ಇದ್ದೇ ಇರುತ್ತದೆ ಅದ್ ಈಗ ತ್ರಾಸದಾಗ್ ಕೆಲ್ಸ ಮಾಡಿದ್ರೆ ಮತ್ತು ಒಂದೋಗ್ ಮತ್ತ್ ಇನ್ನೊಂದಾಗು
ಏನ್ ಏನ್ ಮಾಡೋ ಗೊತ್ತಂಗಿಸ್ಲಾರ ಬಗ್ಗಿ ಕೆಲ್ಸ ಮಾಡ್ತ್ ನೋಡು
ಹೌದ್ರೀ
ಬಗ್ಗಿ ಕೆಲ್ಸ ಮಾಡಿದ್ರೆ ಟೊಂಕ ಹೊಡಿತ ಸೌಲ್ಯರೆ ಹೇಳ್ಬಾರ್ದು ಟೊಂಕ ಏಳ್ಬಾರ್ದು ಹೇವಿ ಹೆವಿ ನೋವು.
ಹೌದಾ
ನೋವ್ ಸೌಲ್ಯಾರೇ ಹೇಳ್ಬಾರ್ದು ಏನ್ ಮಾಡ್ತ ಲಾಸ್ಟಿಗೆ ಒಳ್ಳೆ ಡಾಕ್ಟ್ರ್ ಇದ್ದ ಅವ್ನ್ ಡಾಕ್ಟ್ರ ಒಳ್ಳೆ ಮೆಡಿಶನ್ ಕೊಟ್ಟ. ಮೆಡಿಸಿನ್ ಕೊಟ್ಟ ಗುಲ್ಕಸ್ ಕೊಟ್ಟ ಆಮೇಲೆ ಅದು ಹೆಂಗೋ ಬಂತು ಒಂದು ಇ ಲಕತ್ತ ಇನ್ನೇನೋ ಆರಿದ್ದೆ ಅವ್ರ ಅಗೆ ಯಾವಾಗ್ ಬರ್ತೇ ಏನು ಇಂಜೆಕ್ಷನ್ ಗಳಿಂದ ಕರುಗ್ತು ಏನು ಗೊತ್ತಿಲ್ಲ.
ಹಾ
ಹ್ಮ್ ಹೆವಿ ಹೆವಿ ನೋವ್ ಕೊಡ್ತ ಮಾರಯ.
ಹೌದಾ ಅದೇ ಹೇಳ್ತೀನಿ ನಾನು ಏನ ಏನೋ ಪ್ರಾಬ್ಲಮ್ ಆಗಿದೆಯೋ ಅದಕ್ಕೆಲ್ಲ ಫೋನು ಮಾಡ್ ಹತ್ತಲಗೇನೋ ಫೋನು ಹಚ್ಚಲಗನ ಅಂತ ತಿಳ್ಕೊಂಡೇ ನಾನ್ ಅವಾಗ್ಲೇ. ಅದು ನಮ್ಮ್ ಫ್ರೆಂಡ್ ಸರ್ಕಲ್ ದಲ್ಲಿ ಹೇಳುದು ಯಾರೋ ಒಬ್ಬ ಇವ ಹೇಳ್ತಾ ಇವ ಹಾ ಮಹೇಶ್ ಅಂತಿದ್ನಲ್ಲೋ ಅವ್ನು ಹೇಳದ್ ಎಲ್ಲೋ ಸ್ವಲ್ ಭೀಮ್ರಾಗಿ ಬಾಳ ಆರಾಮ್ ಇಲ್ಲ ಸೀರಿಯಸ್ ಆದಂದ್ರೆ ಹಾಸ್ಪಿಟ್ಲ್ ದಾಗಿದ್ದಾರೆ ಹ ಡೈಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಳ್ದಾಕ್ ಮುಂದೆ ಪ್ರೈವೇಟ್ ಹಾಸ್ಪೆಟ್ಲ್ ಕಳ್ಸಿದ್ದಾರೆ ಬಾಳ ಸೀರಿಯಸ್ ಅದಂದ ಅವ ಮತ್ ಏನಾಯಿತ್ ಪ ಚೆನ್ನಾಗಿದ್ನಲತ್ ನಾ ಅಂದೆ.
ಅವ್ನು ಇಲ್ಲ ಅವ್ನು ಒಂದ್ ಸಾಲಿ ಹಾಸ್ಪಿಟಲ್ ಭೇಟ್ಯಾಗಿದ್ದ.
ಹ
ಬೆಟ್ಟೆ ಆಗಿದ್ದ ಹಿಂಗೆ ಹಿಂಗ ಆತಪ್ಪ ಹಿಂಗ್ ಹಾಕಂತ ಅಂತ ಹೇಳಿದ್ದೆವನು ಅವನ್ಗೆ
ಹಾಂ
ಪಾಪ ಅವ್ನು ಬಂದ್ಯಿನ್ ಮಾತಾಡುಸ್ದ ಆಸ್ಪೆಟಲ್ ಅವ್ನ್ ಪಾಪ ಕುಣಿಯೇಡದ್ ಬಂದ್ ಇದ್ನೇನ
ಹೌದೌದು.
ಅವ್ನ್ ನನ್ ನೋಡಿದ ನೋಡಿಯೇನ್ ಪಾಪ ಬಂದ್ ಮಾತಾಡಿಸಿದ. ಮಾತಾಡ್ಸಿ ಮಾತಾಡ್ಸ್ ವಾಗ ನಾನು ಇದೇ ತರ ಕುಂತಪ್ಪ ಎಂತಂದೆ
ಅ ಇಲ್ಲ ನೀವ್ ಎಷ್ಟ ಇಷ್ಟೆಲ್ಲ ನೋವ್ ಇಟ್ಕೊಂಡ್ರು ಡೈಲಿ ನೀವ್ ಮನೆಗೇಳಿಲ್ಲ ಒಂದಿನಾನೂ ಹೇಳಿಲ್ವಾ ಈ ರೀತಿ ನೋವ್ ಆಗುತ್ತ ಅಂತ
ಅಲ್ಲಾದು ಹೆಂಗಂದ್ರೆ ಅದು ಸಡನ್ಲಿ ಅವಾಗವಾಗ ಆಗ್ತಾ ಇತ್ತು.
ಹ್ಮ್ ಹ್ಮ್ ಹೌದೌದು ಅಂದ್ರೆ ಸ್ವಲ್ಪ್ ಸ್ವಲ್ಪ ಆಗ್ತಾಯಿತ್ತು ಮ್ ಆ ಆ ದಿನ ಭಾಳ ಆಗಿತ್ತೇನು ಒಂದೇ ಒಂದ ಭಾಳ ಆಗಿಬಿಡ್ತ್ ಹಂಗೆ
ಅದ್ ಹೆಂಗಂದ್ರ ಸೌಲಲ್ಲ ಕಿಡ್ನಿಲ್ ಐತಲ್ಲ ಕಲ್ಲು
ಆ ಹಾಂ
ಕಿಡ್ನಿಲ್ ಇರೋ ನೋವು ಕೊಡಲ್ಲ ಅವು ಅಂದ್ರೆ ಬಾ ನೋವಾಗಲ್ಲ.
ಹಾಂ
ನೋವಾಗಲ್ಲ ಅದು. ಏಳ್ ಕಲ್ ಅದೆ ಏಳ್ ಕಲ್ಲಲ್ಲಿ ಒಂದು ಕ ಅಲ್ಲು ಹೊರಗಡೆ ಬಂದಲ್ಲ ತಳಗಡೆ ಬಂದಲ್ಲ ಅದು ನೋವ್ ಆತಾಯಿತ್ತು.
ಹೌದಾ
ಅದು ಹೆವಿ ದಿನ್ನ ನೋವ ನೋ ಫೇನ್ ಆತಿತ್ತು.
ಹ್ಮ್ ಹ್ಮ್
ಅಲಾಗಲ್ಲ ಮುಂಚೆ ಅವಾಗಲ್ಲ ಮುಂಚೆ ಅವ ಕಿಡ್ನಿಲ್ ಇದ್ವಲ್ಲ ಜಾಸ್ತಿ ಯಾವಾಗನ ತ್ರಿ ಮಂತ್ಸಲ್ಲಿ ಎರಡ್ ತಿಂಗ್ ಸುಮ್ನೆ ಏನೋ ಒಂದ್ ಹತ್ ನಿಮಿಷ ನೋವು ಆತತ್ತು ಸುಮ್ನೆ ಮಲ್ಕೊಂದ್ರೆ ಸ್ವಲ್ಪ್ ಕಮ್ಮಿಗೋಯ್ತು.
ಹ್ಮ್ ಅ ಹೌದು ಈಗ ಇದೀವಿ ನೋಡ್ರೀಗ ಚಿಕಿತ್ಸೆ ಕೊಟ್ಟಿದಾರಲ್ಲಾ ಚಿಕಿತ್ಸೆ ಕೊಟ್ಟಿದ್ರುನು ಡೈಲಿ ಐದ್ ನಿಂಷಿ ಐದರ್ಲಿಂದ ಆರು ಲೀಟರ್ ಒಗೆ ನೀರ್ ಕುಡೀರಿ ಆಗ ಎಳ್ನೀರು ಬಾಳ್ ಕುಡಿರಿ ಯಾಕಂದ್ರೆ ಒಂದೊಂದು ಇದ್ರು ಎಳ್ನೀರ್ ಲೀಶಾಂತೆ ಹೊರಗ್ ಬರ್ತವೆ ಕಲ್ಲುಗಳು, ಎಳ್ನೀರ್ ಕುಡಿಬೇಕು ಬರೀ ನೀವು ನೀರಿನ ಅಂಶನೆ ಬಾಳ್ ಕುಡಿಬೇಕು ನೋಡಪಾ ನಿಮ್ ದೇಹಕ್ಕೆ ಈಗ ನಿಮ್ ದೇಹಕ್ಕೆ ಬೇಕಾಗಿರೋದು ನೀರಿನ ಅಂಶ ಬೇಕಿದ್ದೀಗ ಆ ನೀರ್ ಮುಖಾಂತರ ಬರೋದದು ಕಲ್ಲು. ಅ ನೀವು ಬರೇ ಅದು ತಿನ್ನೋದು ಅದ ತಿನ್ನೋದು ಮಾಡ್ರಿ ಅದು ಇದಾಗಲ್ಲ ಕರಗಲ್ಲ ಅದು ನೀ ಏನ್ ನೀರ್ ದಬಾಶಿ ಕುಡಿತ ನೋಡು ಅದ್ ನೀರಿನಲ್ಲೇ ಬಂದ್ಬಿಡುತ್ತೆ ಅದು ಕಲ್ಲು.
ಹೌದೌದು ನ ನಮ್ಮೂ ನಮ್ ಮನೇಲಿತ್ರ ಎಲ್ಲ ಒಂದ್ ತೆಂಗಿನ್ ಗಿಡ ಐತೆ.
ಹಾಂ
ಕುಡ್ತಾ ಇದ್ದೀನಿ ಡೈಲಿ ಒಂದು ಒಂದು ಒಂದು ಒಂದು ಒಂದು ನೀರು ತೆಂಗಿನ್ ನೀರ್ ಕುಡ್ತಾ ಇದ್ದೀನಿ.
ಹೌದೌದು ಇಲ್ಲ ಡೈಲಿ ಒಂದೊಂದ್ ತೆಂಗಿನ್ಕಾಯ್ ನೀವು ಕುಡ್ಲೇಬೇಕು ಹಾಗೆ ಐದಲಿಂದ ಆರ್ ಲೀಟ್ರ್ ನೀರ್ ಕುಡ್ಲೇಬೇಕ್ ಪಾನು ಡೈಲಿ
ಹಾಂ ಹೌದೌದು ಇವಾಗೆಲ್ಲ ಸ್ವಲ್ಪು ಜಾಸ್ತಿ ಜಾಸ್ತ್ ಸೇವನೆ ಮಾಡ್ತಾ ಇದ್ದೀನಿ ಏನ್ ಮಾಡ್ತಿ ಭಾಷಿ ಅವ್ರೆ ಅದು ಅದೊಂದ್ ದೊಡ್ಡು ತಲೆಬೇನ್ ನನ್ಗೆ.
ಹೌದೌದು ಇಲ್ಲಿಲ್ಲ ಕಮ್ಮಿ ಆಗ್ತತ್ತು ರೀ ಹಾಗೇನಿಲ್ಲಾ ನೀವ್ ನೀರು ಅ ಸ್ವಲ್ಪ ಎಳ್ನೀರು ಬಾಳ ಕುಡಿರಿ ಸ್ವಲ್ಪ್ ಕಮ್ಮಿ ಆತ್ ಅದು ಸ್ವಲ್ಪ ಎಳ್ಳನೀರು ಇರ್ತಲ್ಲ ಎಳ್ಳನೀರಲ್ಲಿ ಸ್ವಲ್ಪ ಏನ್ ಮಾಡಿ ಅದು ಸ್ವಲ್ಪ ಉಪ್ಪಾಕಿಂದು ಕುಡಿರಿ ಸ್ವಲ್ಪ.
ತುಪ್ಪಾನ?
ಉಪ್ಪು ಉಪ್ಪು ಉಪ್ಪು
ಉಪ್ಪಾ ಹಾಂ ಹೈ ಇದು ನಿಂಬೇಣ್ ನಿಂಬೇಣ್ ಹಾಕಿದ ಹಾಕ ಹಾಕ್ಯರ್ ಅಂತಾರೆ
ಇಲ್ಲ ನಿಂಬೇಣ್ಣು ಹಾಕ್ತಾರೆ ಬಟ್ ಈಗದು ಉಪ್ಪು ಬಹಳ ಉಪಯೋಗಿಸ್ತಾರೆ ನೀವು ಅದುನ್ನ ಮಾಡ್ಬೋದು ನಿಂಬೆ ಅದು ದು ನಿಂಬೇಣ್ಣು ಉಪ್ ಹಾಕಿದ್ರು ಕುಡಿಬೋದು ಬರೀ ಉಪ್ ಹಾಕಿದ್ರೆ ಕುಡಿಬೋದು ಯಾವ್ದು ಕುಡುದ್ರು ನಡೀತದೆ ನಿಮ್
ಹೌದು ಸರಿ ಇವಾಗ ಹೇಳದೆ ರಿ- ಡೇಲಿ ಅದೇ ಮಾಡ್ತೇನ್ ಸೌಲ್ಲ್.
ಹಾಂ ಮತ್ತುಈಗ ಇಷ್ಟೆಲ್ಲ ತೋರಿಸಿರಲ್. ಅಷ್ಟು ಬಂತೆುಲ್ಲ ಖರ್ಚು ನಿಮಗೂ ಎಲ್ಲ ಹೋಗಿ ಎಲ್ಲ ಎಷ್ಟು ಬಂತು ಆಪ್ರೇಷನ್ ಎಲ್ಲ ಮಾಡಿದ್ರಲ್ಲ.
ಹ್ಮ್ ಏನ್ ಮಾಡ್ತಿ ಏನ್ ಮಾಡ್ತಿ ಬಸವ್ರ ನಮ್ ಅದು ಎರಡ್ ಮೂರ್ ಹಾಸ್ಪಿಟ್ಲ್ ತೋರ್ರಿಸಿದ್ದೆ. ಏನ್ ಕಮ್ಮಿ ಆಯತಲ್ಲ ಇಲ್ಲಿ ಅಲ್ಲಿ ಹಸ್ಪಿಟ್ಲ್ -ಇ ಹಸ್ಪಿಟಲ್ ಎಕ್ಸ್ ಸ -ಹತ್ತುಸೋ ಈ ಅಲ್ಲೋಂದು ಹತ್ತು ಸಾವಿರ ಅ -ಒಂದ ಐವತ್ತು ಸಾವಿರ- ಬ -ನೋಡು ಸಲ್ರ್ ಖರ್ಚು
ಐವತ್ತು ಸಾವಿರ ಬರೀ ಆಪರೇಷನ್ಗೆ ಬಂತಾ.
ಐವತ್ ಸಾವಿರ ಬಂತು ಆಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡಿ. ಅಕಂದು ಏನ ಮಾಡ್ಕನ ದೆಪ್ಪಾ.
ಇರ್ಲಿ ಮತ್ ಏನ್ ಮಾಡ್ತರಿ -ಜ -ಜೀವಕ್ ಬಂದ್ಮ್ಯಾಗ ಸವು ರಕ್ಕ ನೋಡ್ಬಾರ್ದು ಎಲ್ಲದ್ರು ಸಾಲ ಮಾಡಿದ್ರೂ ನಮ ಜೀವ ತೋರಾಸ್ಕೋಬೇಕು ಯಾಕಂದ್ರೆ ನಮ ಜೀವ ಇದ್ರ ಮುಂದೆ ನಾವ್ ಏನಾದ್ರು ಇಲ್ ಕೇಳಿ ಇಲ್ ಕೇಳಿ. ಅಲ್ಲಾ ಇಲ್ಲಿ ನಾನ್ ಮಾತ್ ಕೇಳು ಜೀವಕ್ ರೊಕ್ಕ ಇನ್ನು ಮುಂದ ನಡ್ಬಾರ್ದು ನಮ್ಗು. ಈ -ಇವತ್ ಜೀವ ಇದ್ರೆ ಮು ನಾವ್ ಏನಾದ್ರು ಸಾಧ್ಸ ಐವತ್ತು ಸಾವಿರ ಒಂದ್ ಲಕ್ಷ ಕಳಿಸ್ಬೋದು ನಮ್ ಜೀವ. ಯ್ತ- ಅಂದ್ರೆ ಜೀವನ ಎಲ್ಲ ಅಂದ್ರ ಮುಂದೆ ಏನ್ ಕಳಿಸ್ತಿರಲ್ಲ ಅದು ಬಾಳ ಮುಖ್ಯವಗುತ್ತೆ ನಮ್ಗೆ
ಹಂಗೆ ನಮ್ಮ ಮನೆಯಲ್ಲಿ -ಬ ನಾನು ಏನ ಸುಮ್ನೆ ಚಿತ್ ಮಾಡ್ತಾ ಇದಯ
ಏ್ -ಚಿಂತೆ ಯಾಗಗ್ ಮಾಡ್ತೇರಿೀ ರೊಕ್ಕ ಇವತ್ ಮರ್ತವ ನಾಳಗ್ ದ್ವ ರೊಕ್ಕ ಖರ್ಚ ಈಗ ನೋಡ್ರಿ ರೊಕ್ಕ ರೊಕ್ಕ ಇರಕ್ಕೆೆ ಖರ್ಚಾಗಕೆ ರೊಕ್ಕ ಇಷ್ಟೇ ಇದ್ರು ಅದು ಅದು ಒಂದು ಅರ್ಥನ ಇರಲ್ಲ ರೊಕ್ಕ ಎದಕ್ಕೆ ರೊಕ್ಕ ಎದ ಮಾಡ್ಯರೆ ಸಮಾಜದಲ್ಲಿ ಜಗತ್ತಿನಲ್ಲಿ ಅಂದ್ರೆ ಏನಾದ್ರೂ ಅದಕ್ಕೆ ಉಪಯೋಗಕ್ಕೆ ಆಗಕ್ಕೆ ಏನಾದ್ರು ಆರೋಗ್ಯ. ಬಹಳ ಸೀರಿಯಸ್ ಆದಾಗ ಅದಕ್ ಉಪಯೋಗ ಮಾಡದಕ್ಕೆ ಈ ತರ ಉಪ ಇದಕ್ ಉಪಯೋಗ್ಸ್ರ ಏನ್ ಇದಗಲ್ರಿ. ಅಂದ್ರೆ ಇನ್ನೊಬ್ಬರು ಬೇರೆ ರೀತಿ ಉಪಯೋಗ್ತ ನೋಡು ಅದು ಸ್ವಲ್ಪ ಲೀಗ ಅ ಲೀಗಲ್ ಆಗುತ್ತೆ ಅದು. ಇರಿತ್ ಉಪಯೋಗಿಸ್ರ ಏನಾಗಲ್ಲ ನಮ್ ಜೀವಕ್ಕೆ ಉಪಯೋಗಿಸೋದು ಅಲ್ಲಿ ನಮ್ಮ್ ಊಟಕ್ಕೆ ಆಹಾರ ಅದಕ್ಕ ಉಪಯವಾಸ ಆಗ್ಲಿಕ್ಕೆ. ನ್ಸ -ಫರಾಕ್ ಬಳಲ್ರಿ
ಅವ ಮನೇಲಿ ನನಂಗ ಬಯದ್ರು ಮನ್ಷ್ಯರ್ ಬರ್ಲಿಕ್ಕನ್ನ್ ಪ್ರಾಣಿಗಳು ಬರತ್ತ ಮನ್ಷ್ಯರ್ ಬರ್ಲಿ ಪಾಪ. ಪಾ- ಮನ್ಷ್ಯರಿಗೆಗೆ ಬರ್ತೆ ಅವ ಏನಂತಂದ್ರು ಸರಿ ಅಂತ. ನಾನು ತೆರೆ -ಕೆ- ಇರ್ಸಿರಲ್ಲ ಫಸ್ಟ್ ಎಲ್ಲ. ಅಯ್ಯೋ ಇಷ್ಟೊಂದು ದುಡ್ಡು ಐ್ತಲ್ಲಾ ಎಲ್ಲ ಮಾಡ್ತಾ ಇದೆ.
ಇಲ್ಲ ಇಲ್ಲ ಅದು ನೀವು ಬಾಳ ಖರ್ಚು ಮಾಡಿಲ್ಲಲ್ಲ ಅದು ಒಂದೇ ಸಾರಿಗೆ ಈ ತರ ದುಡ್ಡು. ಔಗ ಅದ ಸ್ವಲ್ಪ ಈ ತರ ಆಗ್ಬಿಟ್ಟು ನಮ್ಮ್ ಮನಸಿಗೆ ಹೌದು -ಪ್ ಫೋನ್ ಬರ್ತಿದೆ ಅದನ್ನು ಸ್ವಲ್ಪ ನಾಳೆಗೆ ಫೋನ ಸ್ಲ್ಪ- ಸ್ಲ್ಪ- ಹೆಚ್ಚ ಮಾತಡ ಸ್ವಲ್ ನಾಳೆ ಇಂಪಾರ್ಟೆಂಟ್ ಕಾಲ್ ಬರ್ತಾವೋ -ಮಾ ತಡ ನೋಡಾ ನಿಮ್ಮ್ ಕೂಡ.
ಸರಿ- ಸರಿ -ಸರಿ ಸರಿ -ಸನೆ -ಸರಿ -ಸೋನೆ.